ಹಲೋ ಹ್ಮ್ ಹ ಹಲೋ ಕ
ಹ
ಯ ಕಟನ್ ನೆಟವರ್ಕಕ್ಕೆ ನೆಟ್ವರ್ಕ್ ಎಲ್ಲನು ಈ ಕಡೆ ಹಾ
ಮೂವ ಹ ತ ತೋರಿಸಸತಾವ ಎಷ್ಟು ಕಷ್ಟ ಹಾ
ಏ ಮೂವ ಮೂವತ್ತ
ಇಲ್ಲ ನಿ ಈ
ಹಂಗ ಬ್ಯಾವಾರ
ಈ ನಂಬರ್ ಕತ
ಹ್ಮ ಸ್ಟ್ಟ
ಹ್ಮ್ ಎನ್ ಮಾಡಕತ್ತಿ ಈಗ
ಏಲ್ ಕುಂತಿ ಈಗ ಗಿಡಕ್ ನೀರ್ ಇದ ಹ ಪ ರೂಮ್ ಐತಿ ಗೂಡ ರೂಮ್ ನ ಎಡಿಐತಿ
ಹ್ಮ್ ಹ್ಮ್ ಹೇಳಿದ್ದ
ಫೋನ್ಗೆ ನೀಏನ್ ಚೆಕ್ ಮಾಡಲ್ನ ಹ
ಯತ
ಹಲೋ ಫೋನ್ಗನ್ ಚೆಕ್ ಮಾಡಕಕ್ ಬರಲ್ಲ ಯಾರು ವಾರ್ಡನಗಳು
ಇ
ಹ್ಮ
ಬಬ ಇ ಇಡೆ ಇಡೆ ನಿರ್ಮತಲ್ಲ ಅ
ಯಡು ರೂಮ್ ನ ಎಷ್ಟು ಮಂದಿ ನಿಮ್ಮ್
ನಾಗ
ಹಲೋ ನ ನಕ ಬಡ ಆಯ್ತ ತತ್ರವ
ನಾನ ಚೀ
ಅ ಎಷ್ಟ ಮ ನಾಮ ವಿಚ ಲೋಕಾಪುರ
ಹೆಂಗ್ ಅದಕಿ ಸಣ್ಣ ಸ್ವಲ್ಪ ಅದಕಿ ಸ್ವಲ್ಪ
ಸ್ವಲ್ಪ ಅದಕ್ಕೆ ಸ್ವಲ್ಪ ಅ್ರ ಅಟ್ಯಾಚ್ ಬಾತ್ ರೂಮ್ ಅದು. ಹ್ಮ್ ಹ್ಮ್ ಚಂದ್ರಿ ಚಂದ್ರಿಗ ಬಂದಿದ್ದ ಅನ್ನಿ.
ಇಲ್ಲ
ಹ್ಮ್ ಹ್ಮ
ನಿುಮ್ಮಲ್ ನಾನೆ ಹ್ಮ್
ಹುಚ್ಚು ಮಗನೆ
ಯಥೆ
ಮತ್ತ್ ಅಲ್ಲಿ ಅಂತ ಚಲೋ ಮಾಡಿದ ಅಂದ್ರ ಅಂತಾ ಚಲೋ ಮಾಡಿದ ನಿ
ಇಲ್ಲ ಬಯಿ ಹಾಕೊಂಜದಪ ಅದಕ್ಕ್ ಏನ್
ಅಂತಾ ಅಂತಾ ಪಾರ್ಟನರ್ ಶಿಕ್ಕಾರೆ ನಮ್
ಇಲ್ಲೇ
ಮೇಲೆ ಅವರು ಬಿಡುಗುರು
ಏ ಇಲ್ಲೆ
ಏ ನಡಿಲೆ ತನ್ನನ್ನ ಹೊಡಿದ
ಹಬ್ಬಕ್ಕಿ ಏನತ್ತ ಹಾ ಕೇಳಿದ್ಯ ಇಲ್ಲ ನ ಕೇಳ್ಬೇಕ
ಹಾ
ನಾ ಹೇಳದ ನಾ ಕೇಳ
ಬಟ್ ನಾ ಕೇಳ ಕೇಳ್ತಿಲ್ ಪ ಅನ್ನೂ
ಅಲ್ಲ ಲೆ ಯಪ್ಪ ಕೇಳ್ ಅವ್ರನ ಹೀನ ಅದ ಕೇಳ್ತಿಲ್ ಪ ನಿ
ಹ್ಮ್ ಅದ ಮತ್ತೆ ಇದಾ ಅವಾ ಹೋಗಲ್ಲ ಅಂತ ಅಂದೆ ಇ ಅವ ಚಲೊ ಮಾಡಿದ್ದೆ ಇದಿದ್ದೇತತ್ ನ ಹೇಳತ್ನ
ಎಲ್ಲಲ್ಲ ಹೋಗಿ
ಹ್ಮ್
ಊರ ಯಾವ
ಮುಂಜಾನೆ
ಮಲ್ ಸಂಜೀ ಕೋಗಿಲ್ಲ
ಇಲ್ಲ ಇದ್ದೀನಿ
ಹ
ಎದಕ್ಕ
ಪಜ್ಜ್ ಸಂಜೆಕ್ಕಿದ್ದ ಅಲ್ಲಿ ಮಟದಾಗಿದ್ದ
ಏ ಲೋಕಾಪುರಕ್ಕೆ ಹೋಗಿದ್ದ
ಒಯ್ ವಾಯ್ ಸಂಜೆಕ್ ಆರಕ್ಕೆ ನಾ ಬಂದಿದಪ್ಪಾ ನಾ ಫೋನ್ ಅಚ್ಚಿದೆ ಅವಂಗ
ಹ್ಮ್
ಅವಾಗ ಬಂದಿದ್ದ
ಹ್ಮ್
ಇನ್ನು ಬಾಳ ಸಮಯ ಮತ್ತೆ
ಏನೇನ್ ನೋಡಸ್ಲ ನಿ
ಹ್ಮ್
ಹ್ಮ್ ಜಡಾತ್ ಹಚ್ಚ ಮಂಡಿಮಕ್ಳು ಇಪ್ಪತ್ತಾರಕ್
ಪ್ಪ ತಾರಕ ಹ ಮೂಹತ್ತ ಕಟ್ಟಿ ಜಲ್ಲ ಹ್ಮ್
ಎಕ್ಸ್ ಕೂದುದು
ಅದ ಊರು ಇಪ್ಪತ್ತಾರಕ್ಕೆ
ಹಾ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಬರಕ್ ಬರಗ್ನ
ಹ್ಮ್
ಗಿಡ ಅಚ್ಚರಿ
ಇಲ್ಲ ಪೇರುಕಾಯಿ ಚಿಕ್ಕಕಾಯಿ ಮತ್ತ
ಮತ್ ಅವತ್ ಹಚ್ಚುನ್ ಬಾರಪ್ಪ ಅಂದೇ ನಾನು ಮ್ಯಾಗ ಇದ್ದಾಗ
ಯವಾಗ ಅ ತಂದಿದ್ರ ಆಗ ಹಚ್ಚುದಿಲ್ಲ ಅವ
ಈವಾಗ ಅಚ್ಚಿದನ
ಏ ಮಣಿ ಹಚ್ಚಿತ್ತುು ಎರಡು ಮೂರ್ ದಿನ ಆತ ಹಚ್ಚಿ
ಹ್ಮ್ ನೀರು ಪಿಳಿಕ ಒನ ಒಕ್ಕ ಅಂತ
ಲೇ ಬಿಟ್ಟತಿ ಮುಂಜಾನೆ ನೇ ಬಿಟ್ಟತ
ಇಯಾ ಸಂಜು ಕಂದ್ ಬಿಡ್ವೋಕ
ಹ್ಮ್ ಸಂಜೆ ಬಿಟ್ರ ಆಯ್ತು
ಹ್ಮ್
ಸಂಜೆಕ್ ಒಂದಿ ಮಳ ಆಗೇತೆ ಹಂಗ ಒಂದ ನೀರು ಹೋಗತಿ
ಹ್ಮ್ ಅರ ನೀ ಹೆಂಗ ಆಗತ್ತ ಅಂದ್ರ ಹೋಗಿನಿ ನಚ್ಚನ್
ಹಾ
ವಾಪಸ್ ನಿಂಗಗೆ ಹಚ್ಚಿರು ಹೋಗಂಗಿಲ್ಲ ಮಳೆ ಬೇರೆದಾರ್ಗೆ ಹಚ್ಚಿದರು ಹೋಗಂಗಿಲ್ಲ
ನಿಯತಾಗ
ಯಾರಗು ಒಂತರ ಇನ್
ಹಾ ಅವ ಗಿಡ ಕಾಚಿಲ್ಲ ಮಾಡಂಡ ಗಿಡಕ್ ಬರ್ ಹ್ಮ ಕತಿ ಹಾ
ಹ
ಈ ಇಲ್ಲಿ ಎರಡು ದಿನ ಹೊಡಿಬೇಕ ಇಗ
ಮಧ್ಯಾಹ್ನ ಸಂಜೆ ಮಾಡಿ ಆಕ ಮತ್ ಬಗ್ಟ ಅಲ್ಲೆ ಇಂಗ
ಹಾ
ನೋಡಂದ ಬರ್ತಿರ್ಬೇಕು
ಹಲೋ
ಹಾ
ಯಾಕ
ವಾಯಿ ತಲ್ಲಿ ಮಟ್ಟ ಬರತ್ತ ನೋಡಾತ್
ಎಳಚರುಗಾನ
ಚಿಂಗಡ ಕಂಪಾೌಂಡ ರೋಡ ರೋ
ರೋಡ್ವಳ ಆಗ
ಹಾ ಒಳಗ ಇಲ್ಲಿ ಕಾಂಪೌಂಡ್ ಒಳಗ
ಹ್ಮ
ಹಾ ಹರ್
ನು ಹೋರ್ ಹ್ಮ
ಬರತ್ ಹಿಂಗ್ ಇಚೆ ಕಿಡಿದ್ರ ಬರತ್
ನೋತತೀನಿ ಅಷ್ಟ
ಒಂದ ಎರಡು ಮೂರು ಮಾಸ ಐದು
ಹ ಹಟ
ಒಂದ್ ಹದ್ಮೂರ್ ಹದ್ನಾಾಕು ಗಿಡ ಹೆಚ್ಚೈತ್
ಹ ಸ ದ್ವಾರ ನೀ ಪಜ ಹತ್ತಿ ಇರಾನತ್ತ ಒಡು ಎಡಿ ತಾರ ನನ್ ಪ ಹ್ಮ್ ಯಾರ್ು ಬರ್ತತಿ ಒಡಗಲ್ಲ ನಾರ ಹ್ಮ್ ಕುಡಿಯ
ಹಾ ಹಚ್ಚು ಕುಡಿ
ಪಾರ್ಟಿ ಬಿದ್ದ ಹ ಷ್ ಕೊಡ್ಬ ಹ್ಮ
ಬಾ ಹುಚ್ಚಿ ಕುೂಡಸರೋಟ
ಬಸಡಿಕೆ ನಡಿ ನೀಂ ರಾತ್ರಿ ನ
ನಿಮ್ ಕುಡಿಯುವ ಕ ಎರಡು ಚಂದ ಹವು ಕುಡ ನೀ ಕುಡ ಬಿಡುದು
ಹನಿನ
ಅದಾ ಅಲ್ಲಿ ಪಾಟ್ನಾರ್ ಮಾಡಡು
ಕತ ಅಮ್ಮ
ಹಲೋ ಏ ಹಾಗಕಲ್ಲಿ ಹ್ಮ್ ಹಾ ಹಲೋ ನತ್ತೆ
ಹೇಳಳಾ
ಹ್ ಮಾಡವಿದ್ದಂದ್ರೆ ಮತ್ ಅವ್ಗಡ ಹೊಡ್ಯವ.
ಹಲ್ಲ
ಹ್ಮ್ ಮತ್ತ.
ಬಿಟ್ರಾಂದರ ಸಮ ಸ ತಿಲ್ಲಿಿಡವಾರ
ಹಾ ಹ್ಮ ಮತ್ತೆ ಹೇಕ್ ಮಾಡತ.
ಸಂಕೀ.
ಹ್ಮ್ ಇಡ ಇದ್ದ ಅಂದ್ರೆ ಯಾರಾಮ ಹೋಗುದು ಅದ ಚಲ ಆಗುದು ಯಾಕ.
ಹಲೋ.
ಹ್ಮ
ಹಲೋ.
ಮತ್ತ ಎಲ್ಲಿ ಮಾಡ್ಾ.